ಹಾ ಏನ್ ಮಾಡ್ತಿದ್ದೀರಿ
ಹಲೋ ಹ ಏನಿಲ್ಲ ಸುಮ್ನೆ ಕೂತಿದ್ದ ನೀವೇನ್ ಮಾಡ್ತಿದ್ದೀರಾ.
ಹಲೋ ಕೇಳಿದಯ ಹಾಗೆ ಕೂತ್ಕೊಂಡಿದ್ದೀ ಹೊರಗೆ
ಊಟ ಆಯ್ತಾ.
ಊಟ ಮಾಡಬೇಕಾ ನಿಮ್ದು
ಹಾ ನಂದಿವಾಗ ಆಯ್ತು.
ಹ್ಮ್ ಎಲ್ಲಿ ಮನೆಯಲ್ಲಿದ್ರಿ
ಹಾ ಮನೇಲ್ಲಿದ್ದೀನಿ.
ಹಾಂ
ಮತ್ತೆ ಏನು ಇಲ್ಲ ಹಲೋ
ಹಾಅಕ್ಕ ಏನ್ ಓದ್ಕೋತಿದ್ದೀರಿ ಊಟ್ ಊಟನಾ ಊಟ ಇನ್ನುೂ ಮಾಡ್ಲಿಲ್ಲ
ಹ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನೀವೇನತಿದ್ದೀರಾ
ನಮ್ದು ಇವಾಗ ಡಿಪ್ಲೊಮ ಮುಗಿತ
ಹೌದಾ
ಹಾ
ಮತ್ತೆ ಮಂದೆ ಏನ್ ಮಾಡ್ಬೇಕಂತ ಅಂದಕೊಂಡಿದೀರಾ
ಮುಂದೆ ಜಾಬ್ ನೋಡ್ಬೇಕು ಇಲ್ಲ ಆದ್ರೆ ಯಾವುದಾದ್ರೂ ಒಂದುಸ ಆಮೇಲೆ ಜಾಬಿಗೆ ಹೋಗುವ ಅಂತ ಹೇಳಿದ್ದೆ
ಹಾ
ನಿಮ್ದ ಯಾವ ಯಾವ ಇಯರ್ ಅಕ್ಕ
ಹಾ
ಯಾವ ಇಯರ್ ಇವಾಗ
ನಾನ್ ಇವಾಗ ಫೈನಲ್ ಇಯರು ಮೊನ್ನೆ ಎತಗು ಎಕ್ಸಾಮ್ ಮುಗಿತು ವರ್ಷ ಕೊಟ್ಟಿದ್ದಾರೆ ಈವಾಗ್ ಇಲ್ಲೇ ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಫೈನಲ್ ಇಯರ್
ಹ್ಮ್್ಮ
ಮತ್ತೆ ಎನ್ ಸಮಾಚಾರ
ಮತ್ತೆ ಹೇಳ್ಬೇಕ ನೀವೇ
ಏನ್ ಮಾಡ್ತಿರ್ಬೋದು ನ ಸದ್ಯಕ್ಕೆ ಇಲ್ಲೋ ಅಂದ್ರೆ ಮೊನ್ನೆ ಒಂದ್ ವಾರಕ್ ಮುಂಚೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಹ ಜೊತೆ ನಾನು ನಮ್ಮ ಅಮ್ಮಾನ ಅಂತ ಹೇಳಿ ಧರ್ಮಸ್ಥಳಗ್ ಹೋಗಿದ ಮತ್ತೆ ಕುಕ್ಕೆ ಅಲ್ಲೋಗ್ಲಿದ್ದು ಹಾ ಹಾ ಹೋಗಿ ಒಂದ್ ದಿನದಲ್ಲಿ ಬಂದ ಬಿಟ್ ನಮ್ಗ ಹತ್ರ ಆಗುತ್ತೆ ಮನೆಯಿಂದ ಒಂದು ನೈ ಹಾ ನೈಟ್ ಬಸ್ ಹತ್ತಿದ್ವಿ. ಬೆಳಿಗ್ಗೆ ಎಲ್ಲ ಹೋಗಿದ್ವಿ ಮತ್ತೆ ಬೆಳಿಗ್ಗೆ ಎಲ್ಲ ದೇವಸ್ಥ ತನ ದರ್ಶನ ಮಾಡ್ಕೊಂಡು ಮತ್ತೆ ನೈಟ್ ಸಂಜೆ ನಾಲ್ಕು ಗಂಟೆ ಅಕ್ಷಿರಲ್ಲ ವಾಪಸ್ ಬಂದವಿ ಅಷ್ಟ ನಿತ್ಯಮ ಹಾ ಅತ್ರ ಆಗತ್ತೆ ಒಂದ್ ನೈಟಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ಬೋದು
ಹ್ಮ್ ಹ್ಮ್ ಹ
ಮೊನ್ನೆ ನೀವೆಲ್ಲ ಹೋಗಿಲ್ವಾ ಹೊರಗಡೆ ಕಡೆ
ಎಲ್ಲರು ನಾವವಾಗ ಎಕ್ಸಾಮ್ ಮುಗದು ್ಮೇಲೆ ಒಂದ್ಸರಿ ಎಲ್ಲಿ ಅಂದಾದ್ರಿ ಹೋಗಿದ್ವಿ ಅಂಜರು ದ್ರೀಗೋ ಹೋಗಿ ಹೋಗಿ ಆಮೇಲೆ ಅಲ್ಲೇ ಹಂಪಿ ಅದು ನೋಡ್ಕೊಂಡು
ಹ್ಮ
ಹ್ಮ್ ಬನ್ನ ನಿಮ್ಗೆ ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ
ಹಾ
ಹ ಹ ಮತ್ತೆ ನೀವು್ ಫ್ರೆಂಡ್ಸ್ ಜೊತೆ ಅದು ಹೋಗ್ಲಿಲ್ವಾ
ೆಂಡ್ಸ್ೊ ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ ಹೋಗ್ಬೇಕು ಮೊೆನ್ನೆ ಮೊನ್ನೆ ನನ್ ಹಾಸ್ಟೆಲ್ ಫ್ರೇಂಡ್ಸ್ ಜೊತೆ ಮೈಸೂರ್ಗ್ ಹೋಗ್ಲಿದ್ದೆ
ಹ್ಮ ಹಾ
ಹೋಗ್ಬೆ ಮತ್ತೆ ಅದ ಪಾಂಡಿಚೆರಿಗ್ ಹೋಗೋಣ ಅಂತ ಅನ್ಕೊಂಡು ಎಲ್ಲಾ ಮಾತಾಡ್ತಿದೀವಿ ಈ ನೋಡ್ಬೇಕಿನ್ನ್ ಏನಾಗುತ್ತೋ ಎನ್ನೋ
ಹ್ಮ್ ಹ್ಮ್
ಕಳ್ಸಲ್ಲ ಅದೇ ಅದೇ ತೊಂದ್ರೆ ಆಗಿದೆ ಹಂಗು ಇವಾಗ ಫೈನಲ್ಲಿ ಆ ಕೊನೆೆಇಯರಲ್ವಾ ಅದಿಕ್ಕೆ ಏನಾದ್ರು ಒಂದ್ ಹೇಳಿ ಮತ್ತೆ ಸಿಗಲ್ಲ ಹಂಗೆ ಹೆಂಗ ಏನ ಹೇಳಿ ಹೋಗೋಣ ಅಂತ ಅನ್ಕೊಂಡಿ ನೋಡ್ಬೇಕು ಇಲ್ಲ ಆಹ ಶುರು ಆದ್ಮೇಲೆ ಶುರು ಆದ್ಮೇಲೆ ಪ್ಲಾನ್ ಮಾಡಿ ಹೋಗ್ಬೇಕು
ಹ ಅಂದ್ರೆ ಇವವಾಗಿನು ರಜೆ ಎಷ್ಟಿದಿನಾ ಇನ್ನು
ರಜಾ ಎಷ್ಟ್ ದಿನ ಅಂತ ಏನ್ ಹೇಳಿಲ್ಲ ನಮ್ಗ ಏನ್ ಹೇಳಲ್ಲ ಎಷ್ಟ್ ದಿನ ರಜಾ ಅಂತ ಸುಮ್ನೆ ಎಕ್ಸಾಮ್ ಆದ್ಮೇಲೆ ನಾವೇ ರಜಾ ಅವ್ರು ಬನ್ನಿ
ಹ್ಮ್ ಹ್ಮ ಡಿಪ್ಲೋಮಾ ತರಾನೆ
ಎಲ್ಲ ಅಷ್ಟೇ ಡಿಗ್ರಿ ಅಂದ್ಮೇಲೆ ಮುಗಿತ್ತು ಯಾರು ನಮ ಬಗ್ಗೆ ತಲೆ ಕೆಳ್ಸ್ಕ ಕೊಳೋರು ಇರಲ್ಲ ಮತ್ತೆ ಡಿಪ್ಲೊಮಾ ಮುಗ್ದ್ಮೇಲೆ ಇಂಜಿನಿಯರಿಂಗ್ ಏನು ಮಾಡ ಆಸೆ
ಮಾಡ್ಬೇಕಂತನ್ ಸೈನ್ಸ್ ಮೇಲ್ ಮಾಡಿದ್ದ
ಹಾ
ಸೈನ್ಸ್
ಪಿಯು ಮೇಲೆ ಸೈನ್ಸ ಹ ಪಿಯು ಪಿಯು ಸೈನ್ಸ್ ್ಮೇಲೆ ಮಾಡಿದ್ದು
ಹ್ಮ್್ಮ ಹ್ಮ್ ಹ್ಮ ನಂಗೆ ಇಂಜಿನಿಯರ್ ಮಾಡ್ಬೇಕಂತಲ್ಲಿ ಅಂದ್ರೆ
ಹಾ ಹೇಳಿ
ಅಂದು ಮಾಡಿ ಮತ್ತ ಇವಾಗ ಮೂರ್ ವರ್ಷ ಮಾಡಿ ಓದದ್ರ
ಹಾ
ಇವಾಗ ಚಲೋ ಇದ ಮಾರ್ಕ್ಸ್ ಬಂದ್ರೆ ಚೆನ್ನಾಗಿ ಸ್ಕೋರ್ ಆದ್ರೆ ಚಲೋ ನಮ್ದು ಈಗ ಸಿಕ್ಸ್ಟಿ ಸೆವೆಂಟಿ ಇದೆಲ್ಲ ಇಷ್ಟೆಲ್ಲ ತಗೊಂಡು ಚಲೋ ಚಲೋ ಆಗದಿಲ್ಲಲ್ಲ ಅಮೌಂಟ್ ಬೇರೆ ಮತ್ತ ಜಾಸ್ತಿ ಜಾಸ್ತಿ ಕಟ್ಬೇಕು ತ
ಹೌದು
ಹ್ಮ್
ತುಂಬಾ
ಬೇಡ ಒಂದ ಕೋರ್ಸ್ ಮಾಡ್ಕೊಳ
ಹ ಅದು ನಿಜಾನ ಬಿಡಿ ಸುಮ್ನೆ ಇಂಜಿನಿಯರಿಂಗ್ ಏನ್
ಕೋರ್ಸ್ ಮಾಡಿ ನನ್ನ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಂತಲ್ಲ ಇದ್ದೆ ಬೆಂಗಳೂರಿಗೆ ಅಲ್ಲೇ ನನ್ ಫ್ರೆಂಡ್ಸ್ ಎಲ್ಲ ಮೊದ್ಲೆೇ ಹೋದವರೆ ಎಲ್ಲಾ ಹೇಳ್ತಿದರು ಇಂಜಿನಿಯರಿಂಗ್ ಮಾಡ್ದರೆಲ್ಲ ಅವರು ಇಲ್ಲೇ ಬರ್ತಿದ್ದಾರೆ
ಹ್ಮ್
ಅದಕ್ಕೆ ಅಷ್ಟೊಂದೇಏನ ಇದಲ್ಲ ಅದ್ರು ನೋಡುಂತೆ ಹ್ಮ
ಎಂಜಿನಿಯರಿಂಗ್ ಏನ್ ಬಾಳ ತುಂಬಾ ಜನ ಇದ್ದಾರೆ ಎಷ್ಟು ಅಯ್ಯೋ ನಮ್ಮ್ ಕಾಲೇಜ್ ಅಲ್ಲೇನೆ ನಾವೇ ಎರಡ್ ಸಾವಿರಾ ಜನಾ ಇದೀವಿ ಎಲ್ಲಾ ಬ್ರಾಂಚನು ಸೇರಿ ನಮ್ದೇ ಮೂರ್ ಹ್ಮ್.
ಎಲ್ಲಾ ಒಂದೊಂದು ಕಾಲೇಜಿಂದ ಇಷ್ಟ ಅಂದ್ರೆ ಹಾ
ನಮ್ದೇ ಮೂರ್ ಕಾಲೇಜ್ ಇದ್ದಾವೆ ಮೂರ್ ಕಾಲೇಜಿಂದ ಸೇರ್ ಒಂದ್ ಆರ್ ಸಾವಿರ ಜನ ಆಗ್ತಿವ ನ್
ಅದೇ ಇವಾಗ ಮತ್ತೆ ನಮ್ದು ಬರೋ ಮಟ ಅಂದ್ರೆ ಇನ್ನು ಮೂರ್ ವರ್ಷಾ
ಹೌದು ಮತ್ತೆ ಏನೆಲ್ಲ ಇವಾಗ ಅಷ್ಟು ಬ ಇಲ್ಲ ಇಲ್ಲ ಇಂಜಿನಿಯರಿಗ
ಹಾ ಹಾ ಸುಮ್ನೆ ನಾವ ಏನು ಮಾಡುವಾಗ ‌ಸೋ ಏನ್ಂತೆ ಮಾಡ್ಬೋದು ಅಂತ
ಹ್ಮ ಹೇಳಿ ನನಗೆ ಗೊತ್ತಿರೋರೊಬ್ರ ಇದಾರೇನು ಅವರು ಡಿಪ್ಲೊಮಾ ಮೇಲೇ ಅಂದರೆ ಡಿಪ್ಲೊಮೋ ಮಾಡಿ ಇಂಜಿನಿಯರಿಂಗ ಏನು ಮಾಡಿಲ್ಲ ಅವರು. ಅದಾದ್ಮೇಲೆ ಮತ್ತೆ ಏನೋ ಒಂದ ಕೋರ್ಸ್ ಮಾಡಿ ಇವಾಗ ಅವ್ರು ಎಷ್ಟು ಒಂದ ನಾಲ್ಕ್ ವರ್ಷನ ಎರಡು ವರ್ಷ ಮೂರ್ ವರ್ಷ ಅಷ್ಟೆ ಆಗ್ಲೇ ಅರವತ್ತು ಅಷ್ಟ ಸಂಬಳ ತಗೊತಿದಿದ್ದಾರ ಅವರು
ಹಾ
ಹಾ ನಂದ
ಅದೇ ಹ ಒಂದ ಕೈದು ತಿಂಗಳ ಎಗ ಆದ್ರೆ ಮತ್ ಬೇರೆ ಕಡೆ ಹಾಕಿದ್ರೆ ಅಲ್ಲಿನ್ನು ಹೆಚ್ಚಿಗೆ ಕೊಡ್ತಾರ
ಹ್ಮ್ ತಿಂಗಳ ಮೇಲಲ್ಲ ವರ್ಷದ ಮೇಲೆ ಹೋಗ್ಬೇಕಷ್ಟೇ ಹ್ಮ್.
ನಾನು ಹಾಗೆ ಅನ್ಕೊಂಡೆ ಇವಾಗ ಯಾವ್ದಾದ್ರು ನಾನ ನ್ ಮಾಡ ನಾನ ಹಾಗೆ ಕೆಲ್ಸ ಮಾಡ್ಕೊಂತಾನೆ ಆನ್ಲೈನ್ ಕ್ಲಾಸ್ ಅದು ತಗೊಂಡು ಹೋಗುವ ಅಂತೆ ನೋಡಿದೆೆ.
ಹಾ
ಅದೇ ನೋಡ್ಬೇಕು ಇವಾಗ ಬೆಂಗಳೂರು ಹೋಗಿ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ತಗೊಂಡು
ಕೋರ್ಸ್ ತಗೊಂಬಿಡಿ ಕೋರ್ಟ್ ತಗೊಂಡು ಅದ್ರ ಟೈಮ್ ಗೊತ್ತಾಗುತ್ತಲ್ಲಾ ಎಷ್ಟ ದಿನ ಎಷ್ಟೊತ್ತಿರುತ್ತ ಅಂತ ನಿಮ್ಗೆನ್ ಹುಡುಗೂರಿಗೆ ಬಾಳ ಕೆಲ್ಸ ಇರ್ತಾವ ಕೇ ಕೇತಿದ್ ನೋಡಿ ಒಳ್ಳೆ ದುಡ್ಡು ಮಾಡ್ಬೋದು ಆ ನಾವ ಅಲ್ಲಿ ಹೋಗಿ ಕೇಳ ಊಟ ಸವ್ ಮಾಡೋದು ಊಟ ಬಡಸೋದು ಮತ್ತೆ ಅದ ನೋ ತಂದಿ ಎ ತಾಕೋದು ಆಥರ ಎಲ್ಲಾ ಮಾಡಿದ್ರೆ ಇಷ್ಟು ಒಂದ ಆರ ನೂರು ಏನ ಕೊಡ್ತಾರ ಅನ್ಸುತ್ತೆ ಒಂದ್ ಹೊತ್ತಿಗೆ ಆರಾಮಾಗ ಮಾಡ್ಕೊಬಹುದು ಮ ಮತ್ತೆ ನಿಮ್ಗೆ ಏನಾದ್ರು ಬೈಕ್ ಏನಾದ್ರು ಇತ್ತು ಅಂದ್ರೆ ಡೆಲಿವರಿ ರಾತ್ ಗ್ ಏನಾದ್ರು ಮಾಡ್ಕೊಬಹದು ಅದೇನ್
ಹೌದು ಹ್ಮ್ ಅದೇ ನಾನು ಹಾಗೆ ಅನ್ಕೋ ನೋಡ್ಕೊಳ್ಳುವ ಅಂತನ್ನ್ ಇವಾಗಂತ ಒಂದು ವಾರದಲ್ಲಿ ಅಂತ ರಿಸಲ್ಟ್ ಬಂದಿಲ್ಲ ನಮ್ದು ಡಿಪ್ಲೊಮದು ಬಂದ್ಮೇಲೆ ಆಮೇಲೆ ಮನೇಲ್ಲದು ಕೇಳಿ ಮತ್ತೆ ನಮ್ಮ ಪಪ್ಪನ ಒಬ್ಬರು ಹೇಳ್ತಿದ್ರು ಇಲ್ಲಿ ನನ್ ಫ್ರೆಂಡ್ ಒಂದು ಕೆಲ್ಸದ್ದು ಇದದೆ ಅಂತೆ ಅವನಿಗೆ ರೆಸ್ಯೂಂ ಕಳಿಸಸ್ಬೇಕಂತೆ ತಂತ ಹೇಳಿದ್ರಾ ರೇಜಿಮ್ ಒಂದ ರೆಡಿ ಮಾಡಿ ಅದೊಂದು ಕಲಸ ಆಮೇಲೆ ನ ಹೋಗುವ ಬೆಂಗ್ಳೂರ್ ಹತ್ರ ಅಂತ ಅಂದ್ಕೊಂಡಿದ್ದೀ
ಹ್ಮ್ ಹಂಗೆ ಮಾಡಿ ಸುಮ್ ಏನ ನೀವು ಓದೋದ್ರಲ್ಲಿ ಟೈಮ್ ವ್ಯರ್ಥ ಮಾಡಬ ಇಲ್ಲ ಅದನ್ನೇ ಎಕ್ಸ್ಪೀರಿಯೆನ್ಸ್ ಆದ್ರರು ಆದ್ರೆ ಒಳ್ಳೇ ದುಡ್ಡು ಆದ್ರರು ಬರುತ್ತೆ
ಅದೇ ಇವಾಗ ಮೂರು ವರ್ಷದಲ್ಲಿ ಮತ್ತು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆಯ್ತಂದ್ರೆ ಮತ್ತ ಇನ್ನುೂ ಚೆನ್ನಾಗಾತ್ತೆ ಮುಂದೆ
ಹ್ಮ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇವಾಗ ಇನ್ನು ಮಾಡಿದಾರಾ ಲಕ್ಷ ಕಮ್ಮಿ ಅಂತ ಎ ಇಲ್ವೆ ಇಲ್ಲ ನಾ ನಮಗ್ ಕಾಲೇಜ ಅಲ್ಲೇನೆ ಇವಾಗ ಲಕ್ಷದ್ ಇಪ್ಪತ್ ಸಾವಿರ ಇಸ್ಕೊಂತಾರೆ.
ಹ್ಮ್
ಏನಕ್ಕೆ ದಂಡ ಕ್ಲಾಸ್ ನು ಮಾಡಲ್ಲ ನೆಟ್ಟಗೆ. ಹ ವಾ ಏನಪ್ಪ ಒಂದು ಸಿ ಹ ಒಂದ್ ಸೇಮ್ ಅಲ್ಲಿ ಮೂರ್ ತಿಂಗ್ಳ ಇ ಒಂದ್ ಸೆಮ್ನ ಮೂರ್ ತಿಂಗಳಲ್ಲಿ ಮುಗಸಾಕ್ತಾರೆ. ಅದ್ರಲ್ಲ ಒಂದ ಆ ರಜಾ ಈ ರಜಾ ಅಂತ ಅಷ್ಟ ರಜಗಳ ಬರ್ತಾವೆ. ಸುಮ್ನೆ ಏನ್ ಗೊತ್ತಾ ಬರ್ತಾರೆ ಬೇಕಾಬಿಟ್ಟಿ ಏನೊ ಮಾಡ್ಬೇಕ ಸಂಬಳಕ್ಕೆ. ಹಾ ಬೇಕಾ ಬಿಟ್ಟಿ ಮಾಡ್ತಾರೆ ತರ ಅಷ್ಟೇ ನಮಿಗಂತೂ ಒಬ್ರು ಟೀಚರ್ ಇದ್ದಾರೆ. ಒಂದು ಸೇಮ್ಮು ಫುಲ್ಲು ಒಂದ್ ಅಕ್ಷರಾನು ಮಾಡಿಲ್ಲ ಗೊತ್ತಾ. ಬರೋದು ಬರೋದು ಸುಮ್ಮನೆ ನಿಂಕೊಳ್ಳೋದು ಮಾತ ಹೊಡಿಯೋದು ಮತ್ ನ ಮನೆಗ್ ಹಂಗ ಆಗೈತೆ ಹಿಂಗ ಆಗೈತೆ ನನ್ ಮೊನ್ನೆ ಅಲ್ ಬಿದ್ದು ಬಂದ್ರೆ ಏನ್ ಮಾಡದು ನಮ್ ಮನೆಗೆ ಮಳೆ ಬಂದು ರೂಫ್ ಎಲ್ಲಾ ಹಾಳಾಗೈತೆ ಅದನ್ನ ಹೆಂಗ್ ಆಲ್ಟ್ರೇಷನ್ ಮಾಡ್ತ ದು ಬರಿ ಹಿಂಗೆ ನಾನ್ ಸೆನ್ಸ್ ಮಾತಾಡ್ ಮಾತಾಡಿ ಟೈಮ್ ಅರದ ವೇಸ್ಟ್ ಮಾಡೋದು. ನಮ್ಗೂ ಅದೇ ಬೇಕು ಅವ್ಳ ಲೆಕ್ಚರ್ ಅಂತೂ ಕೇಳಕಾಗಲ್ಲ ನಮ್ ಪಾಡಿಗ್ ನಾವ್ ಕೂತಿರ್ತಿವಿ ಅವ್ಳ ಇಷ್ಟ ಬಂದ ಉಳದೋರ್ ಹತ್ರ ಮಾತಾಡ್ಕೊಂಡು. ಟೈಮ್ ಆಗ್ತಿದ್ದಂಗೆ ಅಟೆಂಡೆನ್ಸ್ ತಗೊತಳೆ ಹೋಗ್ತಾಳೆ. ಅದ ಅದ್ರ ತಕ್ಕನಂಗೆ ಮ್ಯಾಕ್ಸುನು ತೆರೆ ಎಮ್ಮಾ ಇಂಟರ್ನಲ್ಸ್ ಅಲ್ಲಿ ಏನೋ ಒಂದ್ ಬರಿ ಮಾರ್ಕ್ಸ್ ಕೊಡ್ತಾಳೆ ಆದ್ರೆ ಇದ್ರಲ್ಲಿ ಕೊಡ್ಲೇಬೇಕು ಯಾಕ ಯಾಕಂದ್ರೆ ಇವಳ್ ಇವಾಗ ಪಾಠ ಮಾಡಿಲ್ಲ ನಾವು ಕಂಪ್ಲೇಟ್ ಮು ಬಿಡ್ತಿವಲ್ಲ ಮಾಡಸ್ಕೊಟ್ಟಿಲ್ಲ ಅಂದ್ರೆ ಅದೀಕ್ಕೆ ಬಾಯಿ ಮುಚ್ಕೊಂಡ್
ಹ್ಮ್ ಕೆಲ್ಸ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರೀಗ್ ಇದ ಅಲ್ಲ.
ಹ್ಮ್ ಒಳ್ಳೆ ಸಂಬಳ ಮಾತ್ರ ಅವ್ರಿಗೆ.
ಹ್ಮ್ ಇ
ಬಿಟ್ಟು.
ಮತ್ತೆ ಹ್
ಹ ಅಷ್ಟೇ ಏನ ಅಲ್ಲಿ ಓದೀರೋದು ಏನೋ ಅಷ್ಟ ಯೂಸ್ ಆಗಲ್ಲ. ಕೆಲ್ಸ ಸಿಕ್ಕುದ್ರುನು ಅವ್ರಗ್ ಹೆಂಗ್ ಬೇಕೋ ಹಂಗ ಕಲ್ಸ್ಕೊಂಡೆ ಕೆ ಸೇಸ್ಕೊಂತಾರೆ.
ಹ್ ನಾನು ಅದೇ ಅನ್ಕೊಂಡೆ ಮತ್ತೆ ನಾವು ಓದೋದು ಮೊದ್ಲ ಅಷ್ಟ ಅಷ್ಟನೇ ಇದೆ. ಅಲ್ ಹೋಗಿ ಎಲ್ಲ ನಮ್ ನಾವೇ ಓದ್ಕೋಬೇಕು ನಾವೇ ಮಾಡ್ಕೋಬೇಕಂದ್ರೆ ಬಾಳ ಇದ್ದಿದೆ. ತಿಲ್ ನಾನ್ ಬೇಡಾ ಅಂದೆ ಅಂದೆ ಮನೆಲ್ಲಿ ಹ ಹ ಹ.
ನಮ್ ಸರಿ ಹ್ಮ್. ಸರಿ ಟೈಮ್ ಆಯ್ತು ಮತ್ತೆ ಮತ್ತೆ ಮಾಡಣ.
ತ್ರೆ
ಹ್ಮ್ ಸರಿ.